ನಮಸ್ತೆ ಕೇಳಿಸತಿದೀಯ ನಾನ್ ಮಾತಾಡ್ತಿರೋದು
ಹಾ ಕೇಳಿಸ್ತಿದೆ ನಿಮ್ಮ ಹೆಸರು
ನನ್ನ ಹೆಸರು ಸಂಜಿವಿನಿ ಅಂತ ನಿಮ್ಮ್ ಹೆಸರು
ಸರು ದಪೆ ಜ್ಯೋತಿ ಅಂತ ಏನ್ ಮಾಡ್ತಾ ಇದ್ರಿ
ಏನಿಲ್ಲ ಊಟ ಮಾಡಿ ಬಿಸಿಲತ್ತಲ್ವಾ ತುಂಬಾ ಇದು ಆಗ್ತಿತ್ತು ಅದ್ ಕೈ ಮಲ್ಕೊಂಡಿದ್ದೆ ಹೌದು ನೀವೆಲ್ಲಿ ಇರ್ತೀರಾ
ನಾವವು ಎಲ್ಲ ಭೂಮಿ ಭೂಮಿ ಮೇಲೆ ಇರ್ತೀವಿ
ಇಲ್ಲಿ ಕರ್ನಾಟಕದಲ್ಲಿ ಬಿಸಲ ಇಿದೆ
ಹೌದಾ ನಾವು ಜಮ್ಮು ಕಾಶ್ಮೀರಲ್ಲಿ ಇಲ್ಲ ನಾವು ಕರ್ನಾಟಕದಲ್ಲೇ ಇದ್ದೀವೆ
ಮತ್ತೆ ಅಲ್ಲಿ ಯಾಕ್ ಬಿಸ್ಲಾ ನೀವ್ ಒಳಗ ರೂ ಒೊಳಗಿದ್ರೆ ನಿಮ್ಗ್ ಗೊತ್ತಾಗಲ್ಲ ಹೊರಗ್ ಬಿಸ್ಲಿ ಬಿಸಿಿದ ಚಳದೆ ನಮ್ ಕಿಟಕಿಯ ಎಲ್ಲಾ ಇದೆ ಅಲ್ವಾ ಗೊತ್ತಾಗುತ್ತೆ ಬಿಸಿ ಬ ಬಿಸ್ಲು ಬರ್ತ
ನಮ್ದ ನಮ್ದ ಕಿಟಕಿಯಲ್ಲೇ ಇದ್ದಾವೆ ನಮಗೂನು
ಆಯ್ತಾ ಊಟ ಎಲ್ಲ
ಏನ್ ತಿಂದ್ರಿ
ನಾನು ಅನ್ನ ಸಾಂಬಾರ್ ಬದನೇಕಾಯಿ ಪಲ್ಯ ಚಪಾತಿ ತಕ್ಕ ನೀವು
ನಾವು ಏನನ್ ತಿಂದ್ರಿ ಅಪ್ಪ ನೀವು ನಾೂ ಇದು ೀ ರೈಸ್ ಮತ್ತು ಗೀ ರೈಸ್ ಮತ್ತೆ ಎಗ್
ಎಗ್ ತಿಂತೀರಾ
ಹಾ ಆಾಗಾಗ
ನಾನ್ವೆೆಜ್ಜಾ ನೀವು
ಇಲ್ಲ ಎಗ್ಗಷ್ಟೇ ತಿಂತೀವಿ
ಚಿಕನ್ ಎಲ್ಲಾ ತಿನ್ನಣವಾ
ಆ ಹಾ ಇಲ್ಲ ಸ್ವಲ್ಪ ಫೋನ್ ಹತ್ರ ಇಡ್ಕೊಳ್ಳಿ
ಹತ್ರನೇ ಹನ ಬಾಯಿ ಒಳಗ್ ತುರ್ಕೊಬೇಕಾಗುತ್ತೆ ನಾನು
ಹಾ ಇಷ್ಟು ಓಕೆ ಕೇಳಿಸ್ತಿದೆ
ಹ್ಮ್ ಆಯ್ತು ತಗೊಳ್ಳಿ ಹಿಂಗೆ ಮಾತಾಡ್ತೇನೆ
ಹ್ಮ
ಮತ್ತೆ ಎಲ್ಲಾದ್ರೂ ಹೊರ್ಗಡೆ ಹೋಗಿದ್ರೆ ಇವತ್ತು
ಇಲ್ಲ ಇಲ್ಲ ಎಲ್ಲೂ ಹೋಗಿಲ್ಲ
ಯಾಕೆ ಎಲ್ಲ ಹೋಗಿಲ್ಲ ಹೋಗ್ಬೇಕಲ್ವಾ
ಎಲ್ಲಿ ಹೋಗ್ಬೇಕು ನಾನು ಓದೋ ಹುಡುಗಿ ಇನ್ನು ನಂದು ನೀಟ್ ಎಕ್ಸಾಮ್ ಇದೆ
ಹೌದಾ ನೀವೇ ಲೀಕ್ ಮಾಡಿದ್ದ ಪೇಪರು
ಹೌದು ನಾನೇ ಟೆಲಿಗ್ರಾಮ್ ಅಲ್ಲಿ ಇದು ಮಾಡಿದ್ದು
ಹೌದಾ ಇನ್ನು ನಾಚಕೆ ಬರ್ಲಿಲ್ವಾ ಲೇಕ್ ಮಾಡಕ್ಕೆ
ನಾನ್ ದುಡ್ಡಿಗೋಸ್ಕರ ಮಾಡ್ದನಿ ಹಂಗ ೇನ್ ಗೊತ್ತಿತ್ತು ನಾನು ಸಿಕ್ಕಾಕೊಳ್ತೀನಿ ಅಂತ ನಾನ್ ಸಿಕ್ಕಾಕೊಂಡಿಲ್ಲ ಬೇರೆದವರೆಲ್ಲ ಸಿಕ್ಕಾಕೊಂಡಿದ್ದಾರೆ
ಹ್ಮ್ ತಮಾಷೆ ಮಾಡ್ತಿದ್ದೀರಾ ನೀವು
ನಾನ್ಕ್ ತಮಾಷೆ ಮಾಡ್ಲಿ
ಮತ್ತೆ ಏನೇನ್ ಇಷ್ಟ ನಿಮ್ಗೆ ತಿನ್ನೋದ್ರಲ್ಲಿ
ನಂಗೆ ಗುಲಾಬ್ ಜಾಮೂನು ಪಾನಿಪುರಿ ಸೇವ್ ಪುರಿ ವಡಾ ಪಾವ ಪಾವಭಾಜಿ ಗೋಬಿ ಮಂಚುರಿ ಪಸ್ಾ
ಹ
ಅನ್ನ ಬ್ಯಾಡಿ
ಎಲ್ಲಾ ಜಂಕ್ ಫುಡ್ೇ ಜಾಸ್ತಿ ತಿಂತೀರಾ ಅನ್ಸುತ್ತೆ
ಪಾನಿಪುರಿ ಎಲ್ಲ ಜಂಕ್ ಫುಡ್ ಇದೆಲ್ಲ
ಕೇಳಿಸ್ತಿಿಲ್ಲ
ಒಂದ್ ನಿಮಿಷ ನಿಂತ್ಕೊಳ್ಳಿ ನಾನು ಬ್ಲೂಟೂತ್ ಕೆಳ ಬಿದ್ದಿದೆ ನಾನು ತೆಗಿತಿದ್ದೀನಿ
ಆರಾಮಾಗಿೆ ತೆಗಿದ ಯಾಕಂದ ಬ್ಲೂಟೂತ್ ಹಾಕ್ಕೊಳ್ಳಿ ಮೊದ್ಲು ಕೆೇಳಕ್ ಬಿದ್ದಿರ ಅದು
ನೋ ಬ
ಆಮೇಲೆ ತೆಗೀರಿ ಇವಾಗೇ ಅರ್ಜೆಂಟಾ ನಿಮಗೆ
ನಂಗೆ ಬನ್ಸಾಗ ನೋಡಿ ನಿಮ್ಗೆಲ್ಲಾ ಕೇಳಸ್ತಿದೆ ಅಲ್ವಾ ಮತ್ತೆ ಕಂತಿದ್ದೀರಾ ಯಾಕ ನಡ್ತಿದ್ದೀರಾ ಈ ಕೆ
ಹ
ಯಾಕ ನಡ್ತಿದ್ದೀರಾ ನೀವು
ತುಂಬಾ ನಗಿಸ್ತಿದ್ದೀರಪ್ಪ
ನಾ ನ್ ನಗಸೋ ಅಂತದ್ದ್ ಮಾತಾಡಿದ್ನ ನಿಮ್ ಜೊತೆ ಏನಾದ್ರು
ಹಂಗೆ ಅನ್ನ್ತು ನಗಸೋದೆ ಮಾತಾಡಿದ್ದೀರಂತ ಮತ್ತೆ ಎಲ್ಲ ಹಓದ ಆಯ್ತಾ ನಿಮ್ದು ನೀಟ್ ಪ್ರಿಪರೇಷನ್
ಏನು ಓದಾಗಗ್ಲಿಲ್ಲ ನೋಡ್ಬೇಕು ಎ ಸಿ ಆರ್ ಟಿಂದ ವೇಟರ್ ನದ ಹತ್ತದ ಅಂತ ನಾನ್ ಗೂಗಲ್ ಕೇಳಿದ್ದೆ
ಮತ್ತೆ ನೀವೇನೋ ಮಾಡ್ತೀನಿ ಅಂದಿದ್ರಂತಲ್ವಾ ಫುಡ್ಡು ಫುಡ್ಡ್ದು
ಹಾ ಫುಡ್ ಟೆಕ್ನಾಲಜಿ ವೆಟರ್ನರಿ ಆಗ್ಲಿಲ್ಲ ಅಂದ್ರೆ ಫುಡ್ ಟೆಕ್ನಾಲಜಿ ಮಾಡ್ತೇನಿ ಅದು ಚೆನ್ನಾಗಿದೆ ಅಂತೆ ನಮ್ಮ ಅಕ್ಕ ಹೇಳಿದ್ಲು
ಹೇಳಿದ್ದಂತ ಅವ್ರು ಹೇಳಿದ್ದು
ಅದೇ ನಾನೇ ಹೇಳಿದ್ದು ಅದು ಚೆನ್ನಾಗಿದೆ ಅದು ಮಾಡು ನಡಿಯುತ್ತೆ ಅದಕ್ಕೂ ಸ್ಕೋಪ್ ಇದೆ ಅಂದ ಹಲೋ
ಏನು ಮಾಡೋದಂತ ಸ್ವಲ್ಪ ಹೇಳ್ತೀರಾ ನನಗೆ
ಫು ನಾನೇನ್ ಓದ್ ಮುಗಸಿದೀಿನ ಅದು ಫುಡ್ ಟೆಕ್ನಾಲಜಿ ಅಂದ್ರೆ ಈಗ ನಾಲ್ಕು ವರ್ಷ ಡಿಗ್ರಿ ಆದ್ಮೇಲೆ
ಹ
ಜಾಬ್ ಸಿಗುತ್ತಂತೆ ಆದ್ರ ಅದಕ್ಕೆ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಅಷ್ಟೇ ೆ ನಮ್ಗೆ ಏನಾದ್ರು ಒಂದೊಂದ್ ಲ್ಯಾಕ್ ಬೇಕಾಗಿತ್ತು ತಿಂಗಳಿಗೆ ಅಂದ್ರೆ ಅದು ಎಕ್ಸಾಮ್ ಇರುತ್ತೆ ಬೇರೆ ಬೇರೆ ನಾಲ್ಕೈದು ಎಕ್ಸಾಮ್ ಇದೆ
ಹತ್ತಿದ್ದು ಗೌರ್ಮೆಂಟ್ ಎಕ್ಸಾಮಾ
ಥರದ ಎಕ್ಸಾಮ್ ಇದೆ ಅದನ್ನು ಬರೆದಾದ್ಮೇಲೆ ಅದಕ್ಕೆ ಸೆಲೆಕ್ಟ್ ಆದರೆ ಆಯಿತು
ಏನು ಏನ್ ಓದೆಿ ಅದು ಅದ್ ಏನ್ ಓದೆ ಅದು ಹೋಗ ಬೇಕು ಅಂದರೆ.
ಅದೇ ಫುಡ್ ನಾವು ನಾಕ್ ವರ್ಷ ಫುಡ್ ಟೆಕ್ನಾಲಜಿ. ಫುಡ್ನ್ ಬಗ್ಗೆ ಎಲ್ಲ ಹಾ ಫುಡ್ನ್ ಬಗ್ಗೆ ಎಲ್ಲ.
ಮತ್ತೆ ಬಿ ಸಿ ಎ ಅಂತ ಅಂದಂಗಾಯ್ತು ನಂಗೆ ಅದಕ್ಕೆ.
ಬಿ ಸಿ ಎ ಅದೇ ಬಿ ಸಿ ಎಫುಡ್ ಟೆಕ್ನಾಲಜಿ.
ಬಿಸಿಎ ಎಂಸಿಯೇ ಓದು ಮಾಡಬಹುದು ಅನ್ನಂಗಾಯ್ತು.
ಯಾರಂದ್ರು ನಿಮ್ಗೆ ಅದೆಲ್ಲ.
ಯಾರೋ ಅಂದರು. ಬಟ್ ಅದರದೇ ಕೋರ್ಸ್ ಇರುತ್ತೆ ಅದು. ಕೋರ್ಸ್ ಎಷ್ಟು ವರ್ಷ ಇರುತ್ತೆ ನಾಲ್ಕು ವರ್ಷನಾ.
ಇಲ್ಲ ಈಗೂ ನೋಡಿ ನೀವು ಇಂಜಿನಿಯರ್ ಮಾಡ್ತಿದ್ದೀರಾ ಅಂತ ನಾನ್ ತಿಳ್ಕೊತಿದ್ದೀನಿ ಅಂತ. ತಿಳ್ಕೊಳಿ. ಈಗ ಅದಕ್ ನಾಕ್ ವರ್ಷ ಮಾಡಿ ನೀವು ಮತ್ತೆ ಗೌರ್ಮೆಂಟ್ ಎಕ್ಸ ಅಂದ್ರೆ ಯಾವ್ದಾದ್ರು ಎಕ್ಸಾಮ್ ಬರ್ದು. ಈಗ ಕಂಪ್ನಿಗೆ ಅಲ್ಲೆಲ್ಲಾ ಇಂಟರ್ವ್ಯೂ ಹೆಂಗ್ ಕೊಡ್ತಿರಲ್ವಾ ಹಂಗೆ ಇದು ನಂದು ಕಾಮನ್ ನಾಲ್ಕು ವರ್ಷ. ಡಿಗ್ರಿ ಅಷ್ಟೇ ಆಮೇಲೆ ನೀವು ನೀವು ಇಂಟರ್ವ್ಯೂ ಕೊಡ್ತೀರಾ ನಾವು ಎಕ್ಸಾಮ್ ಬರಿಬೇಕು ಗೌರ್ಮೆಂಟ್ ಗೆ. ಹ್ಮ್
ಅದೇ ಎಲ್ಲಾ ಇನ್ಫಾರ್ಮೇಶನ್ ತಗೊಂಡಿದೀರಾ ಅದ್ರ ಬಗ್ಗೆ.
ಅಂದ್ರೆ ವೆಟರ್ನರಿ ಸಿಗ್ಲಿಲ್ಲ ಅಂದ್ರೆ ಅದೇ ಮಾಡ್ಬೇಕಾಗುತ್ತೆ ಅದು ಬೆಂಗ್ಗಳೂರ ಸಿಗುತ್ತೆ ಅಂತೆ ನಂಗ್ ಗೂಗಲ್ ಹೇಳ್ತಿದೆ ಯಾಕಂದರೆ ನನ್ನದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಅಲ್ವಾ ಅದ್ರಲ್ಲಿ. ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಬೀದರ್ ಸೆಂಟರ್ಗೆ ನೈಂಟಿ ಫಸ್ಟ್ ರಾಂಕು. ಕ ನಂದೇ ಇದೆ.
ಅಷ್ಟು ಜನ ಬರ್ದಿದ್ರಲ್ಲಿ.
ಹೌದಾ ತುಂಬಾ ಟಾಪ್ ಅನ್ಸುತ್ತೆ ನೀವು.
ಏನ್ ಟಾಪ್ ಇಲ್ಲ ಏನು ಇಲ್ಲ ಅದ್ರೆ ಬೀದರ್ ಸೆಂಟರ್ಗೆ ಹೈಯೆಸ್ಟ್. ಟಿ ಒನ್ ಸೆವೆಂಟಿ ಟೂ ಏನೋ.
ಹಾ ನಿಮ್ದೆಷ್ಟು ನೀವು ಎಷ್ಟು ರಾಂಕ್.
ಅದೆಲ್ಲ ಸೀಕ್ರೆಟ್ ಅಲ್ವಾ ನಾನು ಹೇಳಲ್ಲ. ನಂಗೆ ಹೇಳ್ಬೇಕಂತ ಅನ್ಸಲ್ಲ ನಂದು ಕಮ್ಮಿ ಬಂದಿದೆ ನಂಗೆ ಅನ್ಸೋ ಮಟ್ಟಿಗೆ ನಂದು ಕಮ್ಮಿ ಬಂದಿದೆ.
ನಂದು ರಾಂಕಿಂಗ್ ನೈಂಟಿ ಫಸ್ಟ್.
ನೈನ್ಟಿ ತೌಸಂಡಾ.
ನೈನ್ಟಿ ಒನ್.
ನೈಂಟಿ ಒನ್ ಟೋಟಲ್ ಎಷ್ಟು ಜನದಲ್ ನೈನ್ಟಿ ಒನ್ ಬಂತು.
ಒಂದ್ ಫೈವ್ ಥೌಸಂಡ್ ಮೆಂಬರ್ಸ್ ಅಲ್ಲೇ ಬಂದಿರ್ಬೋದು.
ಚೆನ್ನಾಗೆ ತಗೊಂಡಿದೀರಾ ಅಲ್ವ ಮತ್ತೆ ನೀವು.
ಅದು ಈಗ ಮತ್ತೆ ಫುಲ್ ಇದಕ್ಕೆ ಎಷ್ಟಾಗುತ್ತೆ ಯಾರಿಗೆ ಗೊತ್ತು. ಫುಲ್ ಸ್ಟೇಟಿಗೆ. ಸ್ಟೇಟ್ ಅಂದ್ರೆ ಬೇರೆ ಬೇರೆ ಸೆಂಟರ್ಗೆ ಬೇರೆ ಬೇರೆ ಕೋಶನ್ ಪೇಪರ್ ಇರುತ್ತಲ್ವಾ ಬೇರೆ ಸೆಂಟರ್ ಅಲ್ಲಿ. ಈಜಿ ಕೊಟ್ಟಿರ್ತಾರ ಅಂತ ತಿಳ್ಕೊಳ್ಳಿ ಅವ್ರದ್ದು ರ್ಯಾಂಕಿಂಗ್ ಜಾಸ್ತಿ ಬರುತ್ತೆ ಮತ್ತೆ ನಮ್ಗೆ ಇದು. ಆಲ್ಲ ನಮ್ದು ಟಫ್ ಇತ್ತಲ್ ಹ್ಮ್. ಬೇರೆ ಬೇರೆ ಹ್ಮ್ ನೋಡ್ಬೇಕು ಏನಾಗುತ್ತೆ ಅಂತ ಮತ್ತೆ.
ಮಾತಾಡ್ ನೋಡುದ್ರ ನೀವು ಫುಡ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ.
ಹಾ ನಡೆಯುತ್ತೆ ಪ ನನ್ನ ಅಪ್ಪ ಏನ ಹಂಗೇನಿಲ್ಲ ನಾನ್ ಏನ್ ಮಾಡ್ತೀನ್ ಅಂದ್ರು. ಹು ಅಂತಾರೆ.
ಹೌದಾ
ನಮ್ಮ್ ಮನೇಲಿ ಯಾರಿಗೂ ಆಸೆ ಇಲ್ಲ ಎಂ ಬಿ ಬಿ ಎಸ್ ಆಗ್ಬೇಕು ಅಂತ ಯಾರು ಓದ್ತಾರೆ ಅಷ್ಟು ಹತ್ತು ವರ್ಷ ಹೇಳಿ ಅದ್ರಲ್ಲಿ ನಾನೀಗ ಇಷ್ಟ ಮ ರಾಕ ಕಮಸ್ಬಹುದು ಎಲ್ಲಾ ನಂದ ಲೈಫ್ ಎಲ್ಲ ಸೆಟಲ್ ಆಗುತ್ತೆ ಹತ್ ವರ್ಷದಲ್ಲಿ
ಫುಡ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಹೌದಾ ಇ ನಾಲ್ಕು ವರ್ಷ ಆದ್ಮೇಲೆ ನೀವು ಇದು ಎಕ್ಸಾಮ್ ಬರ್ತು ಪಾಸ್ ಆದ್ಮೆ ನಿಮ್ಗೆ ಡೈರೆಕ್ಟ್ ಜಾಬ್ ಸಿಗುತ್ತೆ ಮತ್ತೆ
ಹಾ ಇಲ್ಲ ನಾನು ಫು ಟೆಕ್ ಅದು ಡಿಗ್ರಿ ಮುಗಿಸಿ ಈಗ ನೀವು ಇಂಜಿನಿಯರ್ ಮಾಡಿ ಡೈರೆಕ್ಟ್ ನಿಮಗೆ ಕಂಪನಿಗೆ ಹೋಗ್ಬೋದಲ್ವಾ ನಿಮ್ಮ ಕಾಲೇಜ್ನವರೇ ಮಾಡ್ಕೊಡ್ತಾರೆ ಪ್ಲೇಸ್ಮೆಂಟ್ ಹಗೆ ನಂಗು ಮಾಡ್ಕೊಡ್ತಾರೆ ಕಂಪನಿಯಲ್ಲಿ ಯಾಕಂದ್ರೆ ಅದ ಜಾಸ್ತಿ ಸ್ಕೋಪ್ ಇಲ್ಲ ಯಾರು ಅದಕ್ಕೆ ತೆ ಕೆಡಿಸಕೊಳ್ಳಳಲ್ಲ ಎಲ್ರು ವೆಟರ್ನರಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಾರಲ್ಲ ಅಲ್ವಾ ಯಾರು ಅದಕ್ಕಷ್ಟು ಗಮನ ಕೊಡಲ್ಲ ಅಂತೆ
ಅಂದ್ರೆ ನಿಮ್ ಕಾಲೇಜ್ ಕಿಡ ಕಡೆಯಿಂದಾನೂ ಹಚ್ಕೊಡ್ತಾರೆ ಸ ಸಪ್ರೇಟ್ ನೀವು ಎಕ್ಸಾಮು ಬರೆದು ಹಚ್ಕೊಬೋದು
ಹಾ ಹಂಗಿದೆ ಈಗ ನೀವು ನಿಮ್ ಕಾಲೇಜ್ನೋಡ್ ಹಚ್ಕೊಡೋದು ಬಿಟ್ಟು ಬೇರೆ ತೆಗೆದಕ್ ಹೋಗಿ ಎಕ್ಸಾಮ್ ಇಂಟರ್ವ್ಯೂ ಕೊಟ್ಟು ಮಾಡ್ಬೋದಲ್ವಾ ಹಗೆ ನಮ್ಗೂ ಕೂಡ
ಹೌದ
ಆದ್ರೆ ಅವಾಗ ಸ್ಯಾಲ್ರಿ ಕಮ್ಮಿ ಇರುತ್ತೆ ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಆಮೇಲೆ ಒಂದು ಐದು ವರ್ಷ ಆದ್ಮೇಲೆ ಅದು ಒನ್ ಲ್ಯಾಕಿಗೆ ಆಗುತ್ತೆ
ಓ ಐದ್ ವರ್ಷವರೆಗೂ ವೈಟಟ್ ಮಾಡ
ಹಾ ಅಂದ್ರೆ ಅದು ಜಾಸ್ತಿ ಆಗ್ತಾ ಆಗ್ತಾ ಇರುತ್ತೆ ಐದ್ ವರ್ಷ ಆದ್ಮೇಲೆ ಒನ್ ಲ್ಯಾಕ್ ಹಂಗ ಆಗುತ್ತೆ ಮತ್ತೆ ನಾವು ಒಂದೇ ಕಂಪನಿಲಿ ಜಾಸ್ತಿ ಕೆಲಸ ಮಾಡಬಾರ್ದು
ಹ
ಎರಡು ವರ್ಷಕ್ಕೊಮ್ಮೆ ಎರಡ್ ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕು ಈಗ ಎಸ್ ಕೆಫೆಮ್ಯಾಟ ದಲ್ಲಿ ಎಲ್ಲಾ ಕೆಲ್ಸ ಸಿಕ್ಕ್ರೆ ನಮ್ಗೆ ಫುಡ್ ಟೆಕ್ನಾಲಜಿು ಅವಾಗ ನಾವು ಜಾಸ್ತಿ ಫುಡ್ ಮಾಡ್ಬ ಏನುೂ ರಕ್ಕ ಮಾಡ್ಬೋದು
ಹ ನೀವೇ ಹೆಡ್ತಾರಾನ ಅಥವಾ ನೀವ್ ಅದ್ರ ಕೆಲ್ಸ ಮಾಡೋಡ್ತಾರಾನ
ಅದೇ ಏನು ಗೊತ್ತಿಲ್ಲ ನಂಗೂ ನಾನ್ ಮಾಡ್ತೀನಲ್ವಾ ಅವಾಗ ಮತ್ತೆ ಅವಾಗಾದ್ರೂ ಕಾಲ್ ಮಾಡ ನಡಿ ಅವಾಗ ಹೇಳ್ತೇನೆ ನಾನು
ಹಾ ಯಟ್ಯೂಬಲ್ಲಿ ನೋಡ್ತನ ನ ಅನ್ನ ಸಿತ್ ಏನಂತ
ಹ್ಮ್ ಆಯ್ತು ನಮ್ಗೆ ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು
ನಮ್ಗೂ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು